ಹಲೋ
ನಮಸ್ಕಾರ
ನಮಸ್ಕಾರ ಕೇಳಿಸತಿದೆೀನಾ
ಹಾಂ ಕೇಳಿಸ್ತಾ ಇದ್ದ ಹೇಳಿ
ಹಾ ಹೇಳಿ
ಹೇಗಿದ್ದೀರಾ
ಹ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ
ನಾನು ಚೆನ್ನಾಗಿದ್ದೀನಿ
ಮತ್ತೆ ನಿಮ ದಿನ ಎಲ್ಲಾ ಹೇಗ್ ಶುರುವರುವಾಯ್ತು
ಚೆನ್ನಾಗಿತ್ತು ಬೆಳಗಿಂದಲೇ ತುಂಬಾ ಕೆಲ್ಸ ತಲೆ ಮುಗಿಸಿ ಕೂತಿದ್ದೀನಿ ಇವಾಗ ಆದರೆ ಇವಾಗ ಮನಸು ಸ್ವಲ್ಪ ಹಗ್ರವಾಗಿದೆ ಹ್ಮ್
ಹೌದಾ ಮತ್ತೆ ತಿಂಡಿ ಎಲ್ಲಾ ಮಾಡಿದ್ರ
ಹಾ ಮಾಡಿದೆೆ ನೀವು
ಹಾ ನಂದು ಆಯ್ತು
ಏನ್ ತಿಂಡಿ ಮಾಡಿದ್ರಿ
ಅಹ ನಾನು ಇಡ್ಲಿ ತಿಂದೆ ನೀವ ನ್ ತಿಂದ್ರಿ
ನಾನು ಪ ಪುಳಿಯೋಗ್ರಫಿಂದೆ ಹೇಗಿತ್ತು ಇವತ್ತಿನ ದಿನ
ನಂದು ದಿನ ಶುರುವಾಗಿದ್ದು ಪರವಾಗಿಲ್ಲ ಚೆನ್ನಾಗೆ ಶುರುವಾಯ್ತು ನಂದ ದಿನ ಆ ಕಾಫಿ ಇಲ್ದೆೇ ನನ್ು ತಿನಾನನೆ ಶುರು ಆಗಲ್ಲ
ಹ್ಮ್ ನನ್ನದು ಹಾಗೇನಿಲ್ಲ ಕಾಫಿ ಟೀ ಅಂದರೆ ಆಗಲ್ಲ ನನಗೆ ಕಡಿಮೆೇ
ಹ ಹೌದಾ ಹ ಮತ್ತ ಮತ್ತೆ ಬೆಳಿಗ್ಗೆ ಬೇಗ ಎಲ್ಲ ಎದ್ದೇಳೋ ಅಭ್ಯಾಸ ಇದೆ ನನಗೆ ಬೇಗ ಎದ್ದಳ್ತೀರ ನೀವು
ನಾನು ಇಲ್ಲ ನಾನು ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ ಪರೀಕ್ಷ ಿದ್ರಷ್ಟೇ ಬೇಗ ಇರ್ತೀನಿ ಹ್ ಹ್ಮ್
ಮತ್ತೆ ನಿಮ್ಮ ಮತ್ತೆ ನಿಮ್ಗೆ ಯಾವ್್ಯಾವ್ ತರದ ಹವ್ಯಾಸಗಳೆಲ್ಲಾ ಇದೆ
ನನಗೆ ನಾನು ಹಾಡು ಕೇಳ್ತೀನಿ ಮತ್ತು ಹ ನೃತ್ಯ ಮಾಡ್ತೀನಿ
ಹಾ
ಆಮೇಲೆ ಗೆಳೆಯರ ಜೊತೆ ಸಮಯ ಕಳಿತೀನಿ ನೀ ತುಂಬಾ ಕೆಲಸ ಮಾಡ್ತೀನಿ ನಿಮಗೆ
ಹೌದಾ
ಹ್ಮ್
ಹಓ ಮ ನನ್ಗೂ ಅದೇ ತರ ಬೆಳಿಗ್ಗೆ ಬೇಗ ತುಂಬಾ ಜಾ ಕಮ್ಮಿ ನಾನ ಎದ್ದೇಳೋದು ಏನಾದ್ರು ಕೆಲ್ಸ ಇದ್ರೆ ಕೆಲ್ಸದಲ್ಲೂ ತುಂಬಾ ಮುಖ್ಯವಾಗಿರೋ ಕೆಲ್ಸ ಆತರ ಏನಾದ್ರು ಇದ ಬೇಗ ಎದ ಬಿಟ್ಟು ಮಾಡ್ತ ಇಲ್ಲ ಅಂತಂದ್ರೆ ಸ್ವಲ್ಪ ನಿಧಾನವಾಗಿ ಎದ್ದು ಆಮೇಲಿಂದ ನನ್ ದಿನ ಶುರು ಆಗತ್ತೆ ಈಗ ಹವ್ಯಾಸಗಳಲ್ಲೆಲ್ಲ ಬಂದ್ರೆ ನನ್ಗೆ ನಾನು ನಿಮ್ ತರ ಹಾಡ್ ಕೇಳ್ತೀನಿ
ಮೇಲೆ ಹರಿರಲ್ಲ ನೋ ಹ ಹದ ಹ್ಮ್ ಸಂಜೆ ಸಮಯ ಇಷ್ಟ್ತಾನ ನಿಂಟೆ ಬೆಳಗೆ ಸಮಯ ಇಷ್ಟ್ತಾನ
ಆಹ ನಂಗೆ ನಿಜ ಹೇಳ್ಬೇಕು ಅಂದ್ರೆ ಒಂಥರ ಸಾಯಂಕಾಲ ಇಷ್ಟ ಸೂರ್ಯ ಮುಳುಗೋದು ಚೆನ್ನಾಗಿ ಅನ್ಸತ್ತೆ ಅಲ್ವಾ ಒಂದೊಂದು ಅಹ ಜಾಗಗಳಿದೆ ಅದ್ರಲ್ಲಿ ಸೂರ್ಯ ಮುಳುಗೋದು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಗ ಆತರ ಜಾಗ ಗೊತ್ತಾ
ಹಾ ಗೊತ್ತತು ನಮ್ಮೂರಲ್ಲಿ ತುಂಬಾ ಇದೆ ಆಥರ ವ್ಯೂ ಪಾಯಿಂಟ್ಸ ಹ್ಮ ಹಾ ನ ಪ್ರದೀಪ್ ದೇವ್ರ ಮನೆ ಅಂತ ಇದೆ ಅದು ಸೂರ್ಯಾಸ್ತ ಸೂರ್ಯೋದಯೋಗ್ಯನ ಪ್ರಸಿದ್ಧ ತುಂಬ ಪ್ರವಾಸಿಗರು ಬರ್ತಾರೆ ಅಲ್ಲಿಗೆ ಮತ್ತು ಅಲ್ಲಿ ಹೋಗಿದ್ದೀನಿ ನಾವು ಅಲ್ಲೆಲ್ಲ ಕಸ ಎಲ್ಲ ಹಾಕಂಗಿಲ್ಲ
ಹಾ ಹೌದಾ ಹೌದಲ್ವಾ ಆತರ ಚೆನ್ನಾಗಿರೋ ಜಾಗಗಳಿಗೆ ಕಸ ಎಲ್ಲಾ ಹಾಕಿದ್ರೆ ನಮ್ಗೆ ತುಂಬಾ ಕಷ್ಟ ಆಗತ್ತೆ ಅಲ್ವಾ ಚೆನ್ನಾಗಿರೋ ಜಾಗನ ನಾವೇ ಹಾಳ ಮಾಡ್ದಂಗ ಅನ್ಸುತ್ತೆ ಅಲ್ವಾ
ರ ನಾವೇ ಹಾಳು ಮಾಡ್ದಂಗ ಆಗುತ್ತೆ
ಹೌದು ನೀವ್ ಹೇಳಿದ್ದು ಕರೆಕ್ಟ್
ಹ್ಮ ಮತ್ತೆ ನಮ್ಗೆ ಯಾವ್ಯಾವ ಹಬ್ಬ ಎಲ್ಲ ಇಷ್ಟ
ಆ ಹಬ್ಬ ಅಂದ್ರೆ ನನ್ಗೆ ತುಂಬಾ ಇಷ್ಟ ಆಗೋ ಹಬ್ಬ ಅಂದ್ರೆ ದೀಪಾವಳಿ ಹಬ್ಬ ಬ
ಎಲ್ಲರಿಗೂ ದೀಪಾವಳಿನ ಇಷ್ಟಾನ ಯಾಕೆ ಆಥರ
ಯಾಕೆ ಅಂದ್ರೆ ಚೆನ್ನಾಗಿರತ್ತೆ ಅಲ್ವಾ ದೀಪಾವಳಿ ಹಬ್ಬಕ್ಕೆ ಮನೇಲಿ ಅಹ ಎಷ್ಟೋ ತಿಂಡಿ ತನ್ಸನ್ಗಳನ್ನ ಮಾಡ್ತಾರೆ ಹೊಸ ಬಟ್ಟೆ ಕೊಡಸ್ತಾರೆ ಮನೇಲಿ ಚಿಕ್ಕೋರಾಗಿದ್ರೆ ಹೇಳಿರೋದನ್ನೆಲ್ಲ ಮಾಡ್ಕೊಡ್ತಾರೆ
ಮನೆ ತುಂಬಾ ಬೆಳಕಿರುತ್ತಲ್ವಾ ಸಂತೋಷ ಅ ಆದ್ರೆ
ನಿಮ್ಗೆ ಯಾವ ಹಬ್ಬ ಇಷ್ಟ
ನನಗೂ ದೀಪಾವಳಿ ಅಂದ್ರನೇ ಇಷ್ಟ ಮನೆ ತುಂಬ ಬೆಳಕಿರುತ್ತೆ ಮತ್ತು ಎಲ್ಲ ಹುಟ್ಟಿಗೆ ಸೇರಿ ಸಮಯ ಕಳಿಯೋದು ಚೆನ್ನಾಗಿರುತ್ತಲ್ವ
ಹೌದು ನೀವ್ ಹೇಳಿರೋದು ಕರೆಕ್ಟು
ಒಟ ಹಬ್ಬದ ಸಮಯದಲ್ಲಿ ನಿಮ್ಗೆ ಯಾವ ಥರ ತಿಂಡಿ ಇಷ್ಟ ಆಗುತ್ತೆ
ಹ ಇದು ಖಾರ ತಿಂಡಿ ಮಾಡ್ತಾರೆ ಸಿಹಿ ತಿಂಡಿಗಳನ್ನ ಮಾಡ್ತಾರೆ ಅಲ್ವಾ
ಹ್ಮ್ ಹಕೆಲ್ಲ ತವು ನನ್ಗು ಹೋಳಿಗೆ ಮತ್ತೆ ಪಾಯಸ ಅದರದ್ದದು ಸುವಾಸನೆ ಬಂದರೆ ಸವಖ ಹಬ್ಬದ ನನಂತೂ ಬರುತ್ತೆ
ಹೌದು ನೀವ್ ಹೇಳೋದು ಕರೆಕ್ಟ್ ಎಷ್ಟ ಅಷ್ಟೊಂದು ತಿಂಡಿ ತಿಿ ನಾ ಚಿಕ್ಕ ವಯಸ್ಸಿಂದಾನೂ ಎಲ್ಲಾನು ತಿಗಿಕೊಂಡ ಹಬ್ಬ ಎಲ್ಲಾ ಆಚರಿಸಕೊಂಡು ಬಂದಿರ್ತೀವಿ ಬೆಳತಾ ಬೆಳತಾ ನಮ್ಗೆ ಇನ್ನು ಆಸಕ್ತಿ ಜಾಸ್ತಿ ಆಗತ್ತೆ ಅಲ್ವಾ ಚಿಕ್ಕೋರು ಇದಾಗ ಸುಮ್ನೆ ನಿಂತ್ಕೊಂಡ್ ನೋಡ್ತಿರ್ತಿೀವಿ ಇವಾಗ ದೊಡ್ಡೋರ ಆದ್ಮೇಲೆ ನಾವೇಾಗ ಕೆಲ್ಸ ಮಾಡ ದ್ರಂದ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ ನಿಮಗೆ ಏನ್ ಅನ್ಸುತ್ತೆ
ಹೌದು ಚಿಕ್ಕೋರು ಇರುವಾಗಲೂ ಚೆನ್ನಾಗಿತ್ತು ಇವಾಗ ಅದ್ರ ಮೇಲೆಲ್ಲ ಆಸಕ್ತಿ ಕಡಿಮೆ ಆಗಿದೆ ನಮಗೆ ಹಬ್ಬಗಳ ಮೇಲೆ
ಹೌದಾ
ಅ ಅಕೆ ವಿಷಯ ಬಂದಾಗ ನೆನ್ನಪೈತಿ ನಿಮ್ಗೆ ಯಾವ ಥರದ ಊಟ ಜಾಸ್ತಿ ಇಷ್ಟ ಆಗುತ್ತೆ
ಅಹ ಯಾವ್ ತರದ ಅಂದ್ರೆ ನನ್ಗೆ ಖಾರ ಸ್ವಲ್ಪ ಜಾಸ್ತಿ ಇಷ್ಟ ಆಗತ್ತೆ ಸಿಹಿಗಿಂತಲೂ ಹಾ
ಹೌದ ಹ್ಮ ಹ್ಮ ಆ ತರಹ್ಮ ಹ್ಮ ಮತ್ತೆ
ಮತ್ತೆ ಹೇಳ್ಬೇಕು ಏನ್ ಸಮಾಚಾರ ಏನ್ ಮಾಡ್ತಿದ್ರಿ ಊಟ ಎಲ್ಲ ಆಯ್ತಾ
ಊಟ ಮಾಡಬೇಕು ನಿಮಗಾಗಿಲ್ವಾ ಇನ್ನುೂ
ಇನ್ನುೂ ಊಟ ಆಗಿಲ್ಲ ನಂದು ನಾನು ಊಟ ಮಾಡ್ಬೇಕು ಮತ್ತೆ ಹೇಗ್ ನಿಮ
ಹಾ ಹೌದು ನಡಿ ತ ಇದೆ ತುಂಬಾ ಕಷ್ಟ ಇತ್ತು ನೋ ನೀವ್ ಹೇಗ್ ಮಾಡಿದ್ರಿ
ನಂದು ಮೊದಲನೇ ಪರೀಕ್ಷೆ ತುಂಬಾ ಕಷ್ಟ ಇತ್ತು ಎರಡನೇ ಪರೀಕ್ಷೆಗೆ ಸಿದ್ಧತೆ ನಡೀತಾ ಇದೆ
ಪರೀಕ್ಷೆ ಕಷ್ಟ ಇಡ್ಬೋದಾ
ಹಾ ಸ್ವಲ್ಪ ಕಷ್ಟ ಬರರ್ಬಹುದು ಅನ್ಸುತ್ತೆ
ಪ್ರವಾಸಕ್ಕೆ ಹೋಗೋದೆಲ್ಲ ಇಷ್ಟನಾ ನಿಮಗೆ
ಹಾ ಇಷ್ಟ ತುಂಬಾ ಇಷ್ಟ ಪ್ರವಾಸಕ್ಕೆಲ್ಲ ಹೋಗೋದು ನನ್ಗೆ
ಹ್ಮ್ ಹೊಸ ಸ್ಥಳಕ್ಕೆ ಹೋಗ್ದದು ಖುಷಿನೇ ಬೆೇರೇ ನ
ಹತ್ರ ಹೋದ್ ಹೋದ್ಮೇಲೆನು ಮತ್ತೆ ಮತ್ತೆ ಹೋಗ್ಬೇಕು ಅನ್ಸುತ್ತೆ ನಿಮ್ಗ ಆತರ ಯಾವ್ದಾದ್ರರು ಜಾಗ ಇತೆನಾ
ತುಂಬ ಇದೆ ನಮ್ಮೂಊರಲ್ಲಿ ದೇವ್ರ ಮನೆ ಅಂತ ಹೇಳಿದನ ಅದಕ್ಕೆ ಸಲ ಹೋದರೂ ಬೇಜಾರಾಗಲ್ಲ
ಏನ್ ವಿಶೇಷತೆ ಇದೆ ಆ ಜಾಗದಲ್ಲಿ
ಅಂದ್ರೆ ಆ ಗಾಳಿ ಗುಡ್ಡ ಎಲ್ಲಿ ನಿಂತರೂ ಗುಡ್ಡ ಕಾಣಿಸ್ತಾ ಇರುತ್ತೆ ಆಮೇಲೆ ಮಳೆಗಾಲದಲ್ಲಿ ಇನ್ನು ಚೆನ್ನಾಗಿರುತ್ತೆ ಹಿಮ ಎಲ್ಲ ಬರ್ತಾ ಇರುತ್ತೆ ಮಂಜು ಆಮೇಲೆ ಆ ಹೋಗೋ ದಾರಿನೆ ಚೆನ್ನಾಗಿದೆ ಕಾಫಿ ತೋಟಲ್ ಮಧ್ಯೆ ನಿಮಗೆ ಬೆಟ್ಟಗಳ ಕಡೆ ಇಷ್ಟನಾ ಪ್ಪ ಸಮುದ್ರತ್ ಕಡೆ ಇಷ್ಟತಾನ
ನನಗೆ ಎರಡು ಇಷ್ಟ ಆಗುತ್ತೆ ಬೆಟ್ಟಗುಡ್ಡ ಸಮುದ್ರ ಜಾಸ್ತಿ ಅಂದ್ರೆ ಇದೆ ಬೆಟ್ಟಗುಡ್ಡ ಎರಡ್ ಎರಡೂ ನನ್ಗೆ ಸಮ ಸಮಮನೆ ಬೀಚು ಸಮುದ್ರ ಸಮುದ್ರ ನದಿ ದಂಡೆ ಹಾ
ಹಹ ಸುತ್ತ ಹಸಿರು ಇರುತ್ತಲ್ವಾ ಅದನ್ನ ನೋಡಿದ್ರನೆ ಮನ್ಸ ಹಗುರ ಆಗುತ್ತೆ ಮತ್ತೆ ಸಮುದ್ರನೂ ಇಷ್ಟ ಆಗುತ್ತೆ ಅಲ್ಲ ಗಳನ್ನ ನೋಡ್ತಾ ಸುಮ್ಮನೆ ಕೂತ್ಕೊಂಡ ಒೊಳ್ಳೆದು ಚೆನ್ನಾಗಿರುತ್ತೆ
ಮತ್ತೆ ಕಪ್ಪೆ ಚಿಪ್ಪೆಲ್ಲ ಸಿಕ್ಕತ್ತೆ ಅಲ್ವಾ
ಹೌದು ಸಣ್ಣ ಸಣ್ಣ ಮೇನ್ಗಳು ಮತ್ತು ಸ್ಟಾರ್
ಹಾ ಹೌದು ತುಂಬಾ ತಿಳ್ಕೊಂಡಿದ್ದೀರ ಸಮುದ್ರ
ಹೌದು ಅಂದರೆ ನಾವು ಬಟ್ಟಾಗ ದುಡ್ಡದ ಮಧ್ಯನನೆ ಬೆಳೆದಿರೋರು
ಓ ಹೌದಾ
ಮತ್ತೆ ಪ್ರವಾಸಕ್ಕೆೋಗ್ದೆ ಹೆಚ್ಚು ಇಷ್ಟನ ಅಥವಾ ಗೆಳೆಯರ ಜೊತೆ ಹೋಗೋದ ಇಷ್ಟತಾನ
್ರೆ ತುಂಬಾ ದೂರ ದೂರ ಇದ್ದವರೆ ಎಲ್ರುೂ ಬರ್ತಾರೆ ನ ಸ್ನೇಹಿತರ ಜೊತೆ ಹೋದ್ರೆ ನಮ್ಮ ಮಧ್ಯೆ ಏನ್ ಜಗಳ ಇರುತ್ತೆ ಎಲ್ಲಾನು ಸೈಡಿಗೆ ಇಟ್ಟು ನಾವು ಹೋಗ್ತವಿ ಅಲ್ಲಾ
ಹ್ಮ ಎಲ್ಲರ ಜೊತೆ ಒಟ್ಟಿಗೆ ಪ್ರಯಾಣ ಮಾಡಿದಾಗ ಸಣ್ಣ ಸಣ್ಣ ಕ್ಷಣಗಳು ನೆನ್ಕಳಿಯುತ್ತಲ್ವಾ
ಜಾಗದ ಹೇಳದ್ರೆ ನಮ್ಗೆ ನೆನಪ ಆಗತ್ತೆ ಅಲ್ವಾ ನಾವು ಹೋಗಿದ್ವಿ
ಹ್ಮ್ ಬತ
ನೀವು ಇವಾಗ ಇವಾಗ ಎಲ್ಲೂ ಆಚೆ ಹೋಗಿಲ್ವಾ
ಇತ್ತೀಚೆಗೆ ಹೋಗಿಲ್ಲ ನಾನು ಹೋಗ್ಬೇಕಂತ ಅನ್ಕೊತಿದ್ದೀನಿ ಮುಂದು ಮರ್ತದಲ್ಲಿ ಹಾಂ ಹೋಗ್ತೀನಿ
ಹೌದಾ ಪ್ರವಾಸಕ್ಕೆ ಹೋಗಿ ಚೆನ್ನಾಗಿರೋ ನೆನಪುಗಳ ಜೊತೆ ವಾಪಸ್ ಬನ್ನಿ
ಅ ಈ ವಯಸ್ಸಲ್ಲಿ ಮಾ ಹೋಗ್ಬೇಕಲ್ವಾ ಇನ್ನು ಯಾವಾಗ ಹೋಗ
ಹಾ ಇವಾಗ್ಲೇ ಅಲ್ವಾ ನಮ್ಗು ಚೆನ್ನಾಗ್ ಸುತ್ತಾಡಕ್ಕೆ ಎಲ್ಲಾ ಆಸೆ ಬರೋದು ಇನ್ನು ಇನ್ನು ನಾವು ಬೆಳದ್ಮೇಲೆ ನಮ್ ದ್ರಲ್ಲೇನು
ಹೌದು ಹಾ ವಲ್ಲ ಕಡಿಮ ನಮ್ಗೆಬ್ ಮತ್ತೆ ಕರೆ ಮಾಡ್ತಾಯ ಇರಿ ನೀವು
ಹಾ ನೀವು ಕೂಡ ಹಾಗೆ ಕರೆ ಮಾಡ್ತಾರಿ ಮಾತಾಡದಿಕ್ಕೆ ಧನ್ಯವಾದಗಳು
ಗಳು
ಹಾ
ಕಷನ ಇದು ಇದು